ಅಲೋ ಹ ಹೇಳಅಮ್ಮ ಹಾ ಸುಮನೆ ಅಂಗಮ ಮಳೆ ಡ್ಕತ
ಹಾ ಊಟಾ
ನಂಗೆ ಕುತ್ಕೊಂಡಿದ್ದೇನೆ ಬಾವಲ್ ಬರ ಬಾವಿಲಿ ಬೇರೆ ನೀರಿಲ್ಲ ಊಟ ಮಾಡ್ದಮ್ಮ ನಿಂದು
ನಂದು ಆಯ್ತ ಎಲಿದ್ದೀರಾ
ಇಲ್ಲೇ ಕೇರಳದಲ್ಲಿ ನೀವು
ಆ ನಾನ್ ಗುಂಡಾಪುರ
ಹ ಹೋಗಿಲ್ವಾ ಬೆಂಗ್ಗಳೂರು
ಇಲ್ಲ ಅಣ್ಣ ಬುಧವಾರ ಹೋಗೋದು
ಸರಿ ಸರಿ ಏನಮ್ಮ ಸಮಾಚಾರ
ಇನ್ನ ಏನ್ ಹೇಳ್ಬೇಕಣ್ಣ
ಪಾಪು ಚೆನ್ನಾಗೈತ
ಹ್ಮ ಚೆನ್ನಾಗಿದ್ದಾಳೆ ಮಲಗಿದ್ದಾಳೆ ದೊಡಮ್ಮ ಹ್ಮ ಚೆನ್ನಾಗಿದ್ದಾಳೆ ತ್ರೇ
ಸರಿ ಸರಿ ಇಲ್ಲಿ ಅದಲ್ಲ ಬೆಂಗಳೂರುಗೆ ಹೋದ್ರ
ಇಲ್ಲ ಇಲ್ಲ ಇಲ್ಲ ಇದ್ದಾರಣ್ಣ ಎಲ್ಲ ಒಟ್ಟಿಗೆ ಹೋಗೋಣ ಅಂತ
ಸರಿ ಸರಿ ಅಮ್ಮ
ಹಾ ಏನ್ ಮಾಡ್ತಿದ್ದೀರಾ ಅಣ್ಣ ಮಳೆನಾ
ಹಾ ಮಳೆ ಬೀಳ್ತಾ ಐತೆ ಆ ಕಡೆ
ಬಿಸ್ಲು
ಸರಿ ಸರಿ ಅಲ್ಲ ಬಿಸ್ಲ ಇಲ್ಲಿ ಫುಲ್ ಮಳೆ ಹೊಡಿತೈತೆ ಜೆಡಿ
ಇಲ್ಲ ಇಲ್ಲ ಮೂರ್ ದಿನ ಆಯ್ತು ಆಯ್ತು ಮಳೆ ಬಂದು
ಸರಿ ಸರಿ ಅವ
ಹ ಊರ್ಗ್ ಬರದಣ್ಣ
ಹೂಗೆ ಏಳ್ನೇ ತಿಂಗಳು ಹದ್ನಾರು ಅಲ್ಲ ಒಂದ ಹದಿ ನೋಳು ಒಂದ್ ಮದ್ವೆ ಒಂದ ಐತೆ
ಹಾ ಹಾ ಹಾ
ಮಾವರ್ ಮಾವನ ಮಗಂದು
ಹಾ
ಕ್ಣೂರ ಅಲ್ಲೇ
ಹಾ
ಅದಕ್ ಪರಿಣಾಮ ಕಂಡಿದ್ದೀವಿ
ಯಾವರ ಅವ್ರದಾನ ಕೆಂಪ್ಯುನಿಟಿ ಅವ್ರದನ
ಇಲ್ಲ ಇಲ್ಲ ಕೇವಂದ ದೋಡ್ಡಿ ಕೊಡನಾಕ ದೋಡ್ಡಿ
ಆಾ ಹಾ
ನಮ್ಮ ಹ ಸೋಮಣನ್ಬಟ್ಟ
ಹ ಹಾ ಹುಡುಗಿ ಯಾವ ಊರು
ಹುಡುಗಿ ಅಲ್ಲೇ ಮೈಸೂರ್ ಕಡೆ ಅವ್ರರು ಕೆಲಸ ಮಾಡ್ಕೊಂಡ ಜೆಸಿ ಕೊಡ್ಸ್ಕೊಂಡಿದ್ರು
ಹಾ ಹಾ
ಒಳ್ಳೆ ಅದುೋ ಹಂಗೆ ಸೆಟ್ಗಿ ಚೆನ್ನಾಗಿ ಲಗಿನ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನಾ ಬ್ರೋಕರ್ ಮೂಲನ ಬಂದಿದ್ದ ಇಲ್ಲ ಲವ್ ಮಾಡಿದ್ದು ಇಲ್ಲ ಏನು ಗೊತ್ತಿಲ್ಲ ಕೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಿದ್ದು ಅಂತಾರೆ
ಹಾ
ಎಷ್ಟ ಆ ಕ್ರಮ ಅಷ್ಟೇ ಈಸಿ ಆಾಗಿ ಸಿಗಲ್ಲಾ
ಈ ಕಾಲ ಎಲ್ಲಾಗ ಇಸ್ಟಾಗ್ರಾಮ್ಲ್ಲಿ ಸಿ
ಹ ಅಷ್ಟೀಜಾಗ ಸಿಗಲ್ಲ ಎಲ್ಲೋ ಬ್ರೋಕರ್ಗರ್ ನೋಡಿರ್ಬೋದು ಯ ಪಿಕ್ಷ ಅವಂಗಗೈತೆ ಒಂದು ಮೂವತ್ತರಿಂದ ಒಂದು ನಲವತ್ತು
ಅಷ್ಟೇ ಜೈಗಯ್ತಾ ನಿಮ್ಗಿಂದ ದೊಡ್ಡವರ ಆಗಾದ್ರ ಅಣ್ಣ
ಹಾ ನಮ್ಗುಂಟಾ ದೊಡ್ಡವ್ರ ಒಂದ್ ಹತ್ತು ವರ್ಷ ದೊಡ್ಡವ್ರ
ಹಾ
ಹ್ಮ್
ಅಂಗ್ರ ಎಲ್ಲ ಅವ ಅವ್ರಿಗೂ ಹೆಜ್ ಆಗಿದೆ ಅನ್ಸತ್ತೆ ಹುಡ್ಗಿಗೂ
ಅದ್ ಏನಪ್ಪಾ ಅದೇನು ಗೊತ್ತಿಲ್ಲ ಒಟ್ನಲ್ಲಿ
ಆ
ಒಂದ್ರು
ಈ ಕಾಲದಲ್ಲಿ ಯಾರನ ಹುಡ್ಗಿ ಸಿಗ್ತಾರೆ ಅಷ್ಟೇಜದವ್ರಗೆ ಆ ಚೆನ್ನಾಗಿರ ಹುಡ್ಗಿ ಚೆನ್ನ ಹುಡ್ಗಿರ್ರಿಗೆ ಸಿಗದ ಕಷ್ಟ
ನೋಡೋಣ ಇನ್ನು ಮದ್ವೆಗೆ ಹೆಂಗಿದ್ರು ಬರ್ತಾರೆ ನಾವು ಸ್ವಲ್ಪ ಸೌಕೆ ಮಾಡ್ವಿ ಅವರ ಒಂದು ಹುಗಿೈ ಹಾಕಣ ಏನ್ ಮಾಡಕ್ಕಾಗೋಗುತ್ತಾ
ಅದಕ್ಕ ಒಗರದ ಫಿಕ್ಸ್ ಆಯ್ತಾರ
ಅದು ಇನ್ನು ಪಿಕ್ಸ್ ಆಗ್ಿಲ್ಲ ಮ ನಾಳೆ ಇವತ್ತು ನಾಳೆ ಇವತ್ತು ಅಂಗ ಕೊಂಡಿದಿದ್ದಾರೆ
ಹಾ ಫೋನ್ ಮಾಡಿದ್ರಾ
ಹಾ ಮೊನ್ನೆ ಮಾಡಿದ್ದು ಮಾಡಿಲ್ಲಾ ಇರ್್ದಿನಿಂದ ಅವ್ರ ಇವತ್ತು ನಾಳೆ ಇವತ್ತು ನಾಳ ಅಂತಾರ ನ್ ಮಾಡ್ತ ಗೊಲಾ ಉಡ ಇಷ್ಟನಕೊಂಡ್ರೆ
ಹ ಉಡುಗಿ ಇಷ್ಟಲ್ಲ
ಹ್ಮ್
ಆ
ಹೊವಸ ಪಲವುಂದ್ ನಾಲ್ಕೈದು್ ಹುಡುಗಿರ್ ಕರ್ಕೊ ಹೋಗಿದ್ರಂತ
ಹಾ
ಸ್ವಲ್ಪ ಒಂದು ಮೂವತ್ತು ವರ್ಷ ನಲ್ವತ್ತು ಒಂದು ಒಂದು ನಲ್ವತ್ತು ವರ್ಷ ದಂಡ ಆಗಿರ್ಬೋದು ಆ ತರ ಪರು ಹಕ್ಕೋದ್ರಂತೆ ಅದ್ ಇಷ್ಟ ಆಗಿಲ್ಲ ಅಂತಂತೆ
ಹಾ
ಮತ್ತೆ ಇನ್ನೊಂದ್ ಸರಿ ಈ ಸ್ವಲ್ಪ ಕೂದ್ಲಿ ಇಳ್ದವರು ಕರ್ಕೊಿದಿರ ಅಂತ ಅದು ಇಷ್ಟ ೈಲಾ
ಹ
ದಪ್ಪಕ್ಕಿದ್ರ ದುಮಕ್ಕಿದ್ರ ಅಂತ ಒಬ್ರು
ಹ್ಮ್
ಅವನ್ ಕರ್ಕೊತಸ ಅಂತೆ ಅವರು ಇಷ್ಟ ಆಗಿಲ್ಲ ಅವ್ರ ಎಲ್ಲ ರಿಚ್ ಆಗಿರವ್ರಂತೆ ಅವ್ರ ಎಲ್ಲ ರೀಚ್ ಆಗ ಎಲ್ಲ ಒಬ್ರು ಬೆಂಗ್ಗಳೂರು ಒಬ್ರು ಕಾಕ್ಪುರ
ಹಾ ಹಾ ಹಾ ಬೆಂಗ್ಳೂರ್ ಸೈಡ್ ಇದದಾವರು
ಬೆಂಗಳೂರು ಸೈಡು ಅಪರ ಮಂಡಿಯಾ ಆತರ ಹೋದ್ರ ಕರ್ಕೋ ರಿಚ್ ಆಗಿೋ ಹುಡುಗ ಕರ್ಕೋ್ರ ವಯಸ್ಸಾಗೈತೆ
ಹ
ಆಲೆ ನನ್ ಕರ್ಕೋದ್ರು
ಹಾ ಹಾ ಹಾ
ಹ ಐದ್ ಉ್ ನಾನು
ಹ ಯ ಯಾರ್ ದೊಡಮ್ಮವರೆಲ್ಲ ಬಂದಿದ್ರಣ್ಣ
ಆಾ
ದೊಡಮ್ಮ ಅವರೆಲ್ಲ ಬಂದಿದ್ರ
ಇಲ್ಲಿ ನೋಡಕ್ಕ ಎರಡು ಸರ್ ನಾ ನೋಡ್ ಕಬಂದ
ಹಾ
ಸಲ್ ಅಮ್ಮಂಗರ್ ಕೋಿದೆ
ಹಾ ಅಮ್ಮ ಬೆಂಗ್ಗಳೂರು
ಕಕೊಂಡ ನೋಡಿದ್ದು ದಂಡ ಕರ್ಕ ಹೋಗಿಲ್ಲಾ
ಹ ಹಾ ಹಾ ಹಾ ಅವ್ರ ಮನೇಲಿ ಹೋಗ ಕೇಳೇ ಇಲ್ವಣ್ಣ
ಇಲ್ಲ ಅವರು ಬ್ರೋಕರ್ ಮೂಲ್ಯ ಹಯ್ತಂದ್ರ ಅವ್ರ ಮಾತುಕತೆ ಏನೋ ಮಾತ್ರ ಸುಮ ತೋರ್ಸ್ಕೊ ಬರಕ್ ಹೋಗಿದ್ದ್ ಅಷ್ಟೇ
ಹಾ ಹಾ ಹಾ
ಲಾಸ್ಟ್ ಟೈಮ್ ಕರೆಸಿ ಫೈನಲ್ ಅಂದ್ರೆ ಲಾಸ್ಟ್ ಒಬ್ಬರು ಕೂತ್ಕ ಮಾತಾಡಕ ಪ್ಲಾನ್ ಮಾಡ್ತಿರೋದು
ಹಾ
ಅದಕ್ಕೆ ತುಂಬಾ ಬಡವರು ಅವರು ಮ ಟಚ್ ಮೊಬೈಲ್ ಕೂಡ ಇಲ್ಲ
ಹಾ
ಹಡುಗಿಯತ್ರ ಮೊಬೈಲ ಇಲ್ಲ
ಮತ್ತೆ ಹುಡ್ಗಿ ಇಷ್ಟ ಆಯ್ತು ಅಂತ ಹೆಂಗ ಗೊತ್ತಾಯ್ತು
ಅದಂದ್ರೆ ಒಂದ್ಸರಿ ಫೋನ್ ಮಾಡಿ ನಮ್ ಹುಡ್ಗಿ ಹತ್ರನ ಕೊಟ್ಟಿದ್ರು ಅವ್ರ ಬ್ರೋಕರ್ ಅವ್ರು ಮಾತಾಡೋಕೆ ಮಾತಾಡ್ಕಪ್ಪಾ ಅಂತ
ಹಾ ಮಾತಾಡ್ಲ
ಹ ಮಾತಾಡೋದು ಸರಿ ಏನ್ ಕಂಡೀಷನ್ ನಿಮಗೆ ಏನ್ ಪೊಸಿಷನ್ ಹೆಂಗೆ ಯಾವತರ ಅಂತ ಹೇಳಿದೆಂಗ ಹ ಹಿಂ ಹಂಗ ಹಿಂಗ ಹೇಳಿತು ಹುಡುಗಿ
ಹಾ
ಸರಿ ಅಂದೇ
ಹಾ
ಆಮೇಲೆ ಸೇರಿ ಅಂದ್ಬಿಟ್ಟು ಸುಮ್ನೆಬಟ್ಟ ನಂಬರ್ ಈಸ್ಕೊಂಡ್ಲು ಇಲ್ಲ ಈಸ್ಕಂಡ್ ಇಲ್ವ ಗೊತ್ತಿಲ್ಲ
ಹ ಅಲ್ಲ ಅವ್ರ ಹತ್ರ ಫೋನೇ ಇಲ್ಲ ಅಂತೀರ
ಆ ಫೋನ್ ಇಲ್ಲ ಒಟ್ ನ ಚಿಕ್ಕ ಮನೆನೆೇ ಒಂದು ನಮ್ಮ ಸಿಂಪಲ್ ಆಗಿರೋ ಮನೆನೆೇ
ಹಾ
ಮೂರು ಜನ ಹೆಣ್ಮಕ್ಕಳೆ
ಮೂರು ಜನ ಹೆಣ್ಮಕ್ಳ ಪಾಪ
ಇಬ್ರ್ರಿಗೆ ಇಬ್ರ ಮದುವೆಹಾಗೈತೆ ಇನ್ನು
ಓದ ಓದ್ಸಿ ಓದಸಿದರ ಅಂತಾನೆ ಎಷ್ಟು ಓದಿದಳಂತೆ
ಓದಿರೋದೇ ಎಸ್ ಎಲ್ ಸಿ ಓದಿರೋದು ಎಸ್ ಎಲ್ ಸಿ ಬಿಟಿಬಿಟ್ಟುಲು ಅಂತೆ
ಹಾ ಹಾ
ಆಡ್ಬೇಕಾಗಿಲ್ಲ ನನ್ಗೆ
ಹಾ
ನ ಓದ್ರ ಹಂಗೆ ಎಸ್ ಎಲ್ಸಿನ ಓದಿರೋದು ಹಂಗ ಹಿಂಗ ಅಂತವ್ರು ಆಮೇಲೆ ಹೇಳಿದ್ರು ಈತರ ಸ್ವಲ್ಪ ನಾವು ಕಷ್ಟ ಸ್ವಲ್ಪ ದುಡ್ ಬೇಕಾಗುತ್ತೆ ಅಂದ್ರು ಸರಿ ಕೊಡ್ತೀನಪ್ಪ ನಮ್ ಕಡೆದು ಅಷ್ಟೊಂದು ದುಡ್ಡು ಕೊಟ್ಟು ಮದ್ವೆೆ ಮಾಡ್ಕೊತಾರೇ ಅವರು ಕೇಳಿದ ಒಂದ್ ಲಕ್ಷ ಒಳಗಡೆನೆ ಕೇಳಿದ್ದು
ಹಾ
ಸರಿ ನಾನ್ ಕೊಡ್ತೀನೀ ಅಂತ ಹೇಳ್ದ
ಹಾ
ನೆಕ್ಸ್ಟ್ ಟೈಮ್ ಮಾತಾಡದಾಗ ಗೊತ್ತಾಗುತ್ತೆ ಏನ್ ಕತೆೆ ಏನು ಅಂತ
ಹಾ ಫಿಕ್ಸ್ ಆದೆ ಸರಿ
ಹ್ಮ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ಈ ತಿಂಗಂಗಳು ಒರ್ಗಡೆ ಫಿಕ್ಸ್ ಆಗ್ಬೋದು ಅಂತ ನಂಗ ೇನು
ಫಿಕ್ಸ್ ಆದೆ ನೆಕ್ಸ್ಟ್ ತಿಂಗ್ಳ ಮದ್ವೆ
ಯಾಕಂದ್ರೆ ನೆಕ್ಸ್ಟ್ು ಆಸಾಡ್ ಉಟ್ಬಿಡುತ್ತಲ್ಲಾ
ಹಾ ಹ ಇನ್ ನೆಕ್ಸ್ಟ್ ತಿಂಗ್ಳೇಣ ನೆಕ್ಸ್ಟ್ ತಿಂಗ್ಳೇ ಆಸ ಸ್ಟಾರ್ಟು ಲಾಸ್ಟ್
ತಿಂಗಳ ನೆಕ್ಸ್ಟ್ ಟೈಮ್ ಆಸಡಾ ಆ ಟೈಮಲ್ಲಿ ಏನು ಏನು ಮಾತು ಕ ನಡೆಯಂಗಿಲ್ಲಾ
ಹ ಈ ತಿಂಗಳಲ್ ಮಾತುಕತೆ ಆದ್ರೆ ಆಮೇಲೆ ನೆಕ್ಸ್ಟ್ ಆಸಡ ಮುಗಿದ್ಮೇಲೆ ಮದ್ುವೆ ಮಾಡ್ಕೋಬೋದು
ಇದ ಹೇಳ್ತಾ ಇದೀನಿ ಸರಿ ಅಂತ ಹೇಳಿದಿದ್ದಾರೆ
ಹಾ ಹ ಮತ್ ಮದ್ ಬೇಗ ಅಮೌಂಟ್ ಎಲ್ಲಾ ರೆಡಿ ಮಾಡ್ಕೊ ಕೊಡಿದ್ದೀರಾ
ಹೆಲ್ಲ ಆ ಈ ಎ
ಹಾ
ಇಷ್ಟ ದಿನ ದ ದುರ್ದಲ್ಲಿ ಏನ್ ಮಾಡಿದೀವಿ ನಾವು
ಅದೇ ಎಷ್ಟ ಇರ್ಬೋದಣ್ಣ
ಯಾವದು ನಾ ಇದ್ರಲ್ಲಿ ಹೇಳಿದ್ರೆ ಅಹ ಹೇಳ್ಬೋದು
ಆ
ಸುದೆ ನಷ್ಟ
ಆ
ಹಾ
ಏಳಾ
ಇರ್ಬೋದು. ಹ್ಮ ಅದ್ ನಾರ್ಮಲ್ ಕಕಾಲಲ್ಲಿ ಹೇಳ್ತೀನಿ ಬಿಡಿ
ಹ ಹೌ ಹೌದೌದು ಸರಿ ಚೀಟಿಗಳೆಲ್ಲ ಆಯ್ತಲ್ಲ ಬಿಡಣ್ಣಾ
ಹ ಆಯ್ತ ಅದು ಇವತ್ತು ಇವತ್ತಿಂದ ಹತ್ತನ ತಾರೀಕ ಇಪ್ಪತ್ತನ ತಾರೀಕ ಗಂಟ ಅಯ್ಯೋ ಫುಲ್ ಟಾಚರ್ ನನ್ಗೆ
ಯಾಕಣ ಹಾ.
ಅದು ಇದು ಆಚಿಟ್ಟಿ ಈಚಿಟ್ಟೀ ಮೊಬೈಲು ಗಿಬೈಲು ಆದು ಇದು ಅನ್ಬಿಟ್ಟು.
ಫೋನು ಡಿವುದಾ ಅಣ್ಣಾ
ಹ ಫೋನು ಫಸ್ಟ್ ಟೋಟಲ್ ಆಗಿ ಅದು ಮೂವತ್ತೊಂದು
ಮೂವತ್ವಂದು ಸಾವರಾ ಫೋನು.
ಮೂವತ್ತ ಆರು.
ಆ
ನಾನ್ ಆಫರಲ್ಲಿ ಇಸ್ಕೊಂಡದಕ್ಕೆ ಇಪ್ಪತ್ತೊಂಬತ್ತು ಸಿಕ್ತು.
ಹಾ ಹಾ ಹಾ
ಡಿವ್ ಕಟ್ತಾ ಇದಿನಿ
ಹಾ.
ಅದು ಮುಗಿತು ಇನ್ನ ಒಂದ ದಿನಾ ಅಷ್ಟೇ.
ಚೀಟಿಗಳು ಎಷ್ಟ ಇದೆ ಅಣ್ಣಾ
ಹಾ ಏನಮ್ಮ
ಚೀಟಿಗಳೆಲ್ಲ ಮುಗಿತಾ ಇನ್ನುೂ ಈಗ್ ಕಟ್ತಿರದ ಹೊಸದಾಗಿ.
ಇಲ್ಲ ಯಾವ್ದ ಇಲ್ಲ ಎಲ್ಲ ಲಾಸ್ ಕಡಸಿ
ಹಾ ಹಂಗಾದ್ರೆ ಚೀಟಿ ಚೀಟಿಗಳ ಎತ್ಕೊಂಡ್ರೆ ಮದ್ವೆ ಆಗ್ಬಿಡುತ್ತೆ ಬಿಡಣ
ಎತ್ಕೊಂಡಿಲ್ಲಾ ಎಲ್ಲ ಲಾಸ್ಟ್ ಮೂಮೆಂಟ್ ನಂದ ಎರಡು ಒಂದು ಮೂರು ಆತರ ಕಣಿಸ ಐತಾ
ಹಾ ಇಲ್ಲ ಇನ್ನೂ ಹುಡ್ಗಿ ಫಿಕ್ಸ್ ಆದ್ರೆ ಮದ್ವೆ
ಥಾ
ಹ್ಮ್
ಹ್ಮ್ ಅಂದ್ರೆ ಹೆಂಗಿದ್ರು ಒಂದ್ ಹದಿಮೂರಿಂದ ಹದ್ನಾಲ್ಕ್ ಸಿಗ್ಬೋದು
ಹ ಅನಾ ಸೋನಿಕಾ ಯಾಕಾನ ಬೇಡ ಅಂತ ಅಂತ್ ಹೇಳಿದ್ ಲಾಸ್ಟ್ ಅಲ್ಲಿ ಒಪ್ಪಿಕೊಂಡಿದ್ಲು ತಾನೆ
ಇಲ್ಲ ಅವಳು ನನ್ ಲವ್ ಒಪ್ಕೊಂಡಿದ್ದೆ ನಾನು ಅವಳ್ ಲವ್ ಒಪ್ಕೊಂಡಿದ್ದಿದ್ದೆ ಹ ನಮ್ಮ ಮನೇಲಿ ಯಾರು ಕೇಳಕ್ತಿಲ್ಲ ಕೇಳಕ್ ಕನಲ್ಲ ಮುಟ್ಟು
ವಾ
ಹ ಅ ಹಂಗೆ ಮದ್ವೆ ಆಗಿದ್ದ ಇವಾಗ ಆತ್ತು ಹಂಗೆ ಅಂದ ಆತ್ತುೂ ಒಂದ ದಿನ ಅಂಗ್ಲ
ಅವಳೇ ಅಂದ್ರ
ಕೇಳಿದ್ರೆ ಆಗ್ಬೋದಿತ್ತು ನೀವ್ ತಾನ ಮಿಸ್ ಮಾಡ್ಕೊಂಡ್ರಿ ಅಂತ
ಹ
ನಾನು ಸುನೆಾದೆ
ಆದ್ರೂ ಅಲ್ಲಾದ್ರೂ ತುಂಬಾ ಬಾಯಿ ಬಾಯಿ ಅಂತಲ್ಲದ
ಎಲೆ
ಆ ಅವನ್ನ ಇವಾಗ ಮದ್ವೆೆ ಆಗಿದಾರಲ್ಲಾ
ಹಾ
ಮಾತಾಡ್ತಾರಂತೆ ತುಂಬಾ ಜೋರ ಅಂತೆ.
ಹಾ ಮಾತ್ ಅವಳು ಆವಾಗಿಂದಾನೇ ಮಾತ್ ಜಾಸ್ತಿ. ನನ್ ಗೊತ್ತಿರ ಮಾಡ್ದ ತಾ ನನ್ನ ನನ್ನುಡ್ತ ತಮಿ ಆಾಗ್ಲಿಂದ ಸ್ವಲ್ಪ ಮಾತ್ ಜಾಸ್ತಿ ಅವಳ್ದು ಜೋರು ಗನ್ವತ್ ಬಾಯಿ ಅವಳಿಗೆ.
ಹ
ಹ್ಮ ಇವಾಗಏನೋ ಗೊತ್ತಿಲ್ಲ ಅದಕ್ಕೇನು ಇದೇನೋ ಸೂಸೈಡ್ ಮಾಡ್ಕೊಳ್ಳಕ್ ಒಂದ್ ಇದ್ ಮಾಡ್ಕೊಂಡಿದ್ರ ಅಂತಿದ್ರ.
ಹಾ ಅದು ಗೊತ್ತಾಯ್ತು ಮಾವನ ಹೇಳಿದ್ದು.
ಹಾಗಂಗಂತಿದ್ರು.
ಹಾ
ಅ ನಾನು ಇಸ್ಟಾಗ್ರಾಮ್ ಅಲ್ಲಿ ಐತೆ.
ಹಾ
ಆದ್ರೆ ನಾನು ಹ ಕೇಕ್ಟ್ದಲ್ಲ ಅಷ್ಟೆ.
ಏಣನಾ
ನಮ್ಮ ಸಮತಾರಾ
ಇನ್ನು ಏನ್ ಹೇಳ್ಬೇಕಣ್ಣ.
ಬಗು ಚೆನ್ನಾಗೈತಲ್ಲಾ?
ಹ್ಮ ಮಗು ಚೆನ್ನಾಗಿದ್ದಾಳೆ ಮಲಗಿದ್ದಾಳೆ ಇನ್ನು.
ಹ ಗೋಂದಸ್ ಹಂದು ವರ್ಷ ಮುಗೀತ